ಹಲೋ ಹ್ಮ್ ಕೇಳ್ತದ ಕೇಳ್ತದ ಹ
ಹಾ ಹಾ ಹ್ಮ ಆರಾಮ್ಇದ್ರೆಯವ್ವ
ಆರಾಮದಿ ನೋಡ್ ನೀ ಆರಾಮದಿ
ಹಾ ನಾ ಆರಾಮದವಿ
ಏನ್ ರಜನೆ ನಾನು ಮಾಡಕ್ಕರ್
ಅದ ಎಲ್ಲ ಹೊಲ್ದಾಗ ಒಂದು ಮುಂಜಾಲ ಹೋಗನಿ ಮಧ್ಯಾಹ್ನಕ್ಕೆ ಬಂದೀನಿ ಬಂದು ಜಳ್ಕ ಮಾಡಿ ಊಟ ಮಾಡಿ ಕುಂತ ನೋಡ ಹ
ಹೌದಾ ಹ್ಮ
ಹ್ಮ
ಹಾಗಿಲ್ಲಾನ ನ ಅವ್ಲಿ
ಅದಾವ್ ಇನ್ನೊಂದ್ ದಿಸ್ಸು ಆರ್ಸ್ಬೇಕಕ್ವತ್ತ ತೆಳಗ ನೀ ಏನ್ ಮಾಡಿದಿ ಮುಂಜಾಲೆದ್ದು
ನಾಯ ಮುಗ ತ ಮತ್ತ ಕೊಂಡೆ ಕಳ ಹಂತ ಕ ದಿನಿ
ಹಾ
ಮುಕ್ಕೆದ್ದು ಊಟ ಮಾಡಿ ಕುಂತ ನೋಡಿ ಎಂತ
ಹಾ
ಹ್ಮ್
ಹ್ಮ ಹ್ಮ ಹಾ
ಹ್ಮ್
ದೂರ ಹಾಕತ್ತಾರ ಎಲ್ಲ ನಾಯೇ ನೋಡು ತಿರ್ಗ ಗಂಗಾಪರ್ರಕತಿ
ಹ್ಮ
ಗಂಗಪ್ಪ ಅವರು ಊರಕ್ಕ ಕುತ್ತರ್ ಅತ್ತಿಲ್
ಎದಲ ಊರಾಕತ್ತರ? ಎದುರ್ಲೆ
ಅವರು ಮನಶ್ ಮನಶರ್ಲ್ಯೆ? ವಜ್ರದಾರ ಬರ್ತಾರ ಇವರು ಬರ್ತಾರಂತ ದೌ ಗಂಗಪ್ಪ ಹ್ಮ್
ಲೇಬರ್ ಮಂದಿ ಓಡ್ತಾರಂತಾನ. ಅದೇನ್ ಮಿಷನ್ ಬಂದದಂತಲ್ಲ, ಅದೆಲ್ಲ?
ಇಲ
ಹ್ಮ್ ಹ್ಮ್
ಹ್ಮ
ಊಲ್ ಗುಡು. ಇನ ಊಲ್ ಬಿಡಿ ಇನ ಮಳೆ ಎಲ್ಲಿ? ಮಳೆ ಇತ್ತಿದ ಮತ್ತ ಎಲ್ಲಿ ಇತದೆ ಮತ್ತಾ ಬಿಸಲು
ಹಾ, ಹಾಗೆ ಹೊಡೆತದು ಆ ಬಿಸ್ ಲ
ಬರ್ತಾನ ನೊಂದು ನಾಯ ಆ ಹ್ಮ್
ಹೋದ?
ಹ್ಮ್ ಮತ್ ಮಡಳಪ್ಪ ಹಾಕೈತಿ ಕೇಂದ್ರ ಐ ಅಣ್ಣಾವ್ರು ನಾನು ಮಾತಾಡೋದು ನಲ್ಲ ರೋ ವಕತ್ತಾರ ವೇಜ
ಹೌದು
ಹ್ಮ
ಹ ದಾಳ ನಯ ಮ ಆಗದೆಲ್ಲರು ಒಮ್ಮಲ್ಲಿಗೆ ಅಂದ್ರೆ ಇಲ್ಲ. ಚಲ್ಲ ಮರಿ ಅವ್ ತಗೊಂಡಿ ಏನ್ ಮರಿ ಅವ್ ತಗೊಂಡಿಏನ್? ಆಡು ಮರಿ ಅವ್, ಆಡ್ ತೊಂಡನ
ಆರುಪಾನಂದರು
ಹೌದಾ ತಗಲ್ಲಲ್ಲ ಅದೇ ತಗೊಳಲ್ಲನ, ಅಂಧ್ಯವ್ ಮಳ್ಳಿ
ಹ್ಮ್ ತಗೊಬೇಕವ ನಾವ್ ನೋಡ್ಬೇಕ ರೊಕ್ಬೇಕಲ್ಲ ಯವ್ವ ತಗೊಳಕ ಹಂಗೆ ಬರ್
ಹ್ಮ್ ನಮ್ಗೂ ಒಂದು ಕೊಟ್ಟಿದ್ದ್ಯಾವ ಹೆಚ್ಚಿದಿ ಅದ ತ್ರಿವ್ ದೇವ್ಗರ್ ಚಿಂದಾಗಿಂದೈ ಇಲ್ ನುಡುಗನ್ ಮಾಡ್ಬೇಕು
ಹ್ಮ್
ಹ್ಮ್
ಹಂಗನ
ಹ್ಮ್ ನಿನ ಇದ್ದಿಲ್ಲು ಒದ ದಮೆ ಮರಿಗೂಳ ಮರಿಗೊಳ ದೊಡ್ಡ ದೊಡ್ ಮರಿಗೊಳ ದೊಡ್ಡ ದೊಡ್ಡ ಆಗ್ಬೇಕಿತ್ತು
ಹಾ ಚ ಗನವಾತರಿ ಹಾ
ಹ್ಮ್
ಹ್ಮ್ ತಗೊಬೇಕ
ಈಗ ಮರಿ ತುಟ್ಟಿ ಆಗನ ಆಡ್ ಹಾಡ ತುಟ್ಟೆ
ಹ್ಮ್ ತುಟ್ಟಿರ್ತ ಈಗ ನ್ ಏನ್ ಮ್ಯಾಕ್ ಸ್ವಲ್ಪ ಮಳೆ ಬಂತ ಒಂದ ಸ್ವಸ್ತ ಆತ.
ಹ್ಮ್ ಬಳಿಗ್ ಒಂದುಡ್ ಬಿಡ್ ಹತ್ತತ ಆ ಕಡೆ ಮಿಬಿಡ್ತಾರ ಆ ಕಡೆ
ಹ್ಮ ಎಸ್ತಾನ ತುಡ್
ಹ್ಮ್. ಹ್ಮ್ ಏನ್ರಷ ಹಂಗ ಹಿಂಗ ಹತ್ರನ ವರ್ಸ
ಹ್ಮು ಮಾಡ್ ತೇಳದಲ್ಲಂಗಲ್ಲೇ ದಾಡ್ ತರ್ನ ಹಂದುಡ ಸರ ಊರ್ಲೆನು ಎರ್ಡ್ ಮೂರ್ ಸೇಲ್ನ ಸೂಲ್
ಊರ ಕಡೆ ಯ ಯಾವ್ ಊರ್ತದೇ ಅವ್ ಬರೆಸ ಸದೀಪ್ ಬಂದು ಹಷ ಹತ್ತಿ ಹತ್ತಿ ಸದು ಹತ್ತಿ ಬುಡ್ಸ ಅಐತ್ತಿಂದ ಕಲಸ ಮಾಡ್ತಾರೆ
ಹ್ಮ ಹ್ಮ ಹ್ಮ
ಹ್ಮ್
ಒನ್ನೂರು ವಟ್ಟ ಳ ಅದಿಕ್ಕೆಲ್ಲ ಯಾರು
ಎಂ ಯಾರ್ ದಿಂದ ಬಿಟ್ಟು ಬೇರೆದಕ್ಕೆ ಕೇಳಕ್ ಆಗುತ್ತದಲ್ಲ
ಲ್ಲ ಮಕ್ಕಳು ಬೇರೆ ಕಡೆ ಮ
ಎಟ್ಟು ಜೋರಾ
ಇಲ್ಲ ಕಡೆ ಯಾರು ಕೂಡ ಮತ ಬಾಕತ್ತಾರಲ್ಲಕ್ಕಕ್ಕ ಹಾ ಬೇರೆದ್ರು ಮಾತಾಡಕ ಇಲ್ಲ ಯವ್ವ ಹಲೋ
ಈ ಕಡೆ ಕಡ್ರ ಬಂದ್ ಮಾತಾಡ್ಬಾರವಾ
ಹ್ಮ್ ಹ್ಮ ಕೇಳ್ತತ್ ಇಲ್ತು ಆಕಡೆ ಮಾತಾಡ್ತಾರ ನ ಈ ಕಡೆ ಮಾತಾಡ್ತನಿ ಹೇಳು
ಅಂದ್ರನು ನಿಂದ ಅಂದ್ರನು ಅವ್ರದ್ ಕೆಳಕತ್ತದ ಅವ್ರದು
ಹ್ಮ್ ಮಾತಾಡ್ ಮಾತಾಡ
ಹುನೇ ಕೇಳಕತದ ಅವ್ವ ತಾಯಿಯ
ಆ
ಹಾ
ಆ ಕಡ ಅಂತು ಹು ಮಾತಾಡ್ ಮಾತಡ್ ಹಲೋ ಇವ್ ಹದು ಓ ಕೇಳ್ತದವು
ಹದ ಹ್ಮ್ ಕಳ್ತದವಾ
ಹ್ಮ್ ದ ಹರಾ ಬಿಸಿಲಂದ್ರ ಬರಕತ್ತದಲ್ಲಾ ಇಲ್ಲ ಎಲ್ಲ ಪಕ ಮನ್ ಯಾರಿಗೆ ಪೋನ ಚೆನನ್ನ ಮಾತಾಡಕತ್ತಿದ್ದ
ಹ್ಮ್ ಹ್ಮ್ ಹ್ಮ್
ಏನೋ ಟ್ಯಾಕ್ಟ್ರಗೆ ಏನೋ ಹೊಡಿಬೇಕಂತ
ಯಾವ ಯಾವೆಲ್ಲ ಕೊಡಿದಂಟ
ಅ ತಮ್ಮ ತ ಒಡಿ ಪಕನ ಆ ತಮ್ಮಕ ಒಡಿ ಕಂತೀನಿ ಟ ಓಡಿಸ್ತಾರ್ನ ಅವ್ರಿಗೆ ಹೇಳಕತ್ತ
ಹ್ಮ್ ಹ್ಮ್
ಈಗ ದುಮ್ಕಾಸ್ ನಡುವ ಬಿತ್ತವು ಬಿತ್ ತಗೋ ಹೋಗೋ ಮತ್ತೆ ಅದೇನು ನೋಡದೆ ಅಗು ಸಂತೆಗೆಬುರ್ಯಳ್ ಗುಣಿ ಹೊಡ್ಸೋದು
ಹ್ಮ ಹ್ಮ್
ದಗದ ತಗದಿಂದ ಆಯ್ತವ ಚಲ ಇದ್ದ್ದಗ
ಹ್ಮ್
ಹ್ಮ್
ಹ್ಮ್ ಹ್ಮ್ ನಾವ್ ಬಿತ್ಬೇಕು ನಾವ್ ಯಾವ ಬಿತ್ತೇನ.
ಹ್ಮ್
ನಮ್ಗಿಟ್ ಕೊಡ್ತಾರ ಇಲ್ಲ ಅದು ಅತ್ತ ಬೀಜ ಟ್ರ ಅವ್ರ ತರ್ ತಿರಲ್ಲೇ
ಹ್ಮ್ ಹ ಕೊಡ್ತಿತ್ತರ ನಿಮ್ಗೂ
ಕೊಡ್ತ್ರನ್ ಏನ್ ಮಾಡ್ತರ ನಾವ್ ಬರ ಮಂದಿ ಕೊಡ್ತರನ್
ಇಲ್ಲ ಇಲ್ಲ ನಿಮ್ಗೂ ಕೂತಿ
ನಮ್ಗೂನ್ ಕೊಡದ್ರೆ
ಹ್ಮ್ ಹ್ಮ್
ಹಾ ಕೊಟ್ರ ಬೇಯಿಸಿತವರ್ವ
ಹ್ಮ್
ಹ್ಮ್ ಮತ್ತೇನ್ ಸಮಾಚಾರ
ಬೇಳುಳ್ಳಿ ಮಿಷೀನ್ ಕೊಡು ತರಿ ಎಣ್ಣೋಡೆ ಪಂಪ್ ತಿರ್ ನಾಾಗವು ಅನ್ನು ಕೊತ ತರ್ವೋ
ಆಯ್ತತ್ ಕೊಡ್ತ ಮನೆ ಇಟ್ಟು ಒಂತ ಏನ್ ಮಾಡ ನಮ್ದು ಎಲ್ಲಿ ಒಡೆಯದ
ದ್ ನಾವ್ ಮನೆಗ್ ಇಟ್ಕೊಂಡ ಏನ್ ಮಾಡತ ನಾವು ಕೊಡ್ತೀವಿ
ಬಸ್ ಎಷ್ಟು ಏಷ್ಟತು ತಗದ ನಿಮ ಬಸ್ ಎಷ್ಟು ತಗದಾನ ಊರಿಗೆ ಹೊಸಿಗೆಯಿಂದ ಕಡೆ
ಈ ಕಡೆ ತಾಳೆಕೋಟ್ಟಿಗೆ ಯಡಕ್ ಹೋಗಿತ್ತಾರ ನೀ ಹ್ಮ್ ಹತ್ತರಿ ಹಂ ದಾದ ಹಂದು ಹನ್ನೆರಡಕ್ ಅದ್ರ ಯಾಕಕಸಿಂದ ಒಳ್ಳೆ ಒಂದಕ್ಕ ಹನ್ನೆರಡವರೆಗ ಇತ್ ಯಾಕ ಕೊಡ್ತದ ಮತ್ತ ಎರಡಕ್ ಹತದ ಎಡಕ್ ಮ್ಯಾಕಯ್ತದ ಮತ್ತ ಮ ಮುರುಕ್ ತಿಳಾಕ ಕೊ. ತ್ತದ
ಹ್ಮ್
ಹ್ಮ್
ಹ್ಮ್ ಹ್ಮ್ ಏನ್ಮಾನ ತನ್ನು ತಾ ಏನ್ ರ ಕೆಲ್ಸ ಮಾಡಕತ್ತ
ಹ್ಮ್ ಮಾಡ್ತ ನಾವ್ ಅವಾನ ಹೋದ ಸಮಯ
ಹ್ಮ್
ಬಿತ್ತಿಟ್ ಹೊಲ್ದಾಗ ಬಿತ್ತಕ್ ಪತ್ತಕ್ ಆಸ್ರ ತನ ಇಟ್ಟ ಎಣ್ಣೆ ಪಣ್ಣೆ ಹೊಡಿತ ಜನ ಗಬ್ರಕಬ ಮಾಡ್ತ ಧನ್ಯವಾದ ಧನ್ಯವಾದನ ಹ್ಮ್
ಮಾಡ್ತಾರದ ಯಾವದ್ರ ಹುಷಾರ ಅದಾನ
ಹ್ಮ್ ಸರಿಯ ತಾನ
ಹ್ಮ್ ಹ್ಮ್ ಸರಿ ಹುಷಾರತ್ರ ಆಯ್ತ್ ಕೆಲ್ಸ ಮಾಡ ಆಯ್ತೋ ರಿ
ನಾಡು ಪಕ್ಕಲ್ಲ
ಹ್ಮ್
ಹ್ಮ
ಮಾಡ್ಬೇಕು ಮತ್ತೆ ಮಾಡಿದ್ರ ಮಾಡಿದ್ರ ಬರ್ತದ ಓದಿಲ್ಲ
ಹ್ಮ್ ಮಾಡಿದ್ರೆ ಬರುತ್ತ ಮಾಡಲಿಕ್ ಏನು ಬರುತ್ತ ಎನಾಕ ಮಾಡಿದರೆ ಡ ತರ
ಹ್ಮ್
ಹ್ಮ್ ನ ಕುಂತ್ತ್ರ ಬರ್ತತ ಇಸಲಿ ಗೆ
ಇಲ್ಲ ಇಲ್ಲ ಇಲ್ಲಿ ಬರ್ತದ
ಆ
ಹ ಏನ
ಕಡಪುರತದ ಅವೆ ಹದ ಎಲ್ಲ
ಬರ್ತವ ಮತ್ ಮಾಡಿದ್ರ ಹ್ಮ ಕೆಲ್ಸ ಮಾಡಿದ್ರ ಮತ್ ಬರ್ತಾವ ಉಣ್ಣೋಕೆ
ಹ್ಮ್
ಹ್ಮ್ ಮತ್ತೇನ್ ಸಮಾಚಾರ
ಓದುತ್ತಾನೆ ಮನೆಗ ಪಿ ಹೋಗಿ ಪ್ರೆಸ್ ಹ ಬೆಂಗಳೂರುರಾಗಿದ ನ ಈಗ ಬಂದಾನ ಓದ್ತ ಅಂತ ಸ ತಾನ ಅಂತಸ್ಕೊಂಡರ್ತಾನ
ಹ್ಮ್
ಹಾ ಅಂಜಲ್ಲಿ ಸ್ವಪುರ್ಗ ಬಂದೀವಿ ಮತ್ತ ಈಗ ನೋಡ್ಬಕ್ ಮಿಷನ್ ಇ